ಸಮಾಚಾರ
ಕಮಲ್
ಹ್ಮ್ ಅದೇ ನಾ ಗೊತ್ತಾಯ್ತು ನಿ್ದು ಅೇ ಟ್ರೈನಿಂಗ್ನಿಗೆಲ್ಲ ವೇಸ್ಟ್ ಆಗ್ಬಿಟ್ಟದ ಟೈಮು ಹ್ಮಲ ಒಂತಿನ ಕರ್ತ ಆಯ್ತ ದ ಸಮಚರ
ಹ್ಮ್ ಏಳಮ್ಮಲ್
ತೋಸ
ಎಷ್ಟಯ್ತ ನೋಡ ಮಳೆ ಪಾಯ ಚಸ್ತಟ್ ಇದ್ರುದ್ದು
ಹ್ಮ್ ಯಾವ ಊಟಕ್ಕೆ ಕಾಸಿ ಅದೆಲ್ಲಾ ನೋಡ್ಕ ಏನ್ ಮಾಡತಿ ಲೇಬರ್
ಹ ಅಂಗೇ ಗುರು ಅಷ್ಟೇ ಹ್ಮ್
ಟ್ರಿಗರ್ ಆದ್ರ ಆಡ್ಬೇಕ್ ಅನ್ಸುತ್ತಾ
ಹ್ಮ್ ಹ್ಮ್
ಹ್ಮ
ಪರಿಗ್ರಹ
ಮೈಂಡ್ ತ್ರಿಗರ್ ಆದ್ರೆ ಆಡ್ಬೇಕು ಅನ್ಸುತ್ತೆ ನಮಗೆ
ಹ್ಮ್ ಅದಕ್ಕೆಾ
ಬೇಡ ಅಂತ
ಇಲ್ಲ
ಹೆಚ್ಚಕ್ಕಮ್ಮ ಆಲ್ಡಿ ಒಂದ ಎರಡ್ ಮೂರ್ ಸಾವಿರ ಸಾಲ ಮಾಡ್ಬಿಟ್ಟೀಿನಿ
ಹೌದಾ ಯಾಕ ಗರು
ಹ್ಮ್ ಮಾವುೂ ಇ ಬರಕ್ಕಿ ನೀೇನು ಮಾಡಲಿ
ಹ್ಮ
ಹ್ಮ
ನಾನ್ ಬಂದಿದ್ದು ನ ಎಲ್ಲೆಲ್ಲಿ ಎಲ್ಲೆಲ್ಲಿ ಕೊಡ್ಬೇಕು ಮಾಡ್ಲ ಹ
ಹ್ಮ್ ಹ ಏನೊಂದ ಆಯ್ತ
ಹ್ಮ್
ಕೊಟ್ಬಿಡಪ್ಪ
ಹ್ಮ್ ಹ್ಮ್
ನಳೆ ವ್ಯಾಪ ಇ ಸಪಡಲ್ಲಗ ವ್ಯಾಪ
ಬ್ರ ಪಿಡ ಮಾಡಚಪ್ಪಾ ಅೆ
ಹ ಈಗ ಮುಂಬು ರೆಂಟು ಬೇರೆ ಕಟ್ಬೇ
ಹ್ಮ್ ಇನ್ನು ಖಾಲಿ ಮಾಡೋಲ್ಲ ನೀದನಾ
ನ ಮಾಡಿಲ್ಲ ಆ ಕೊತಿದ್ರ ನೋಡ ಹೆಂಗಯತ್ತು ಅಲ್ಲಿ ಗಂಂಡ ಹಲ್ಲಿಗಂಡ
ಸ ಆದ್ರೂ ಏನಮ್ಮ ಅವಳಿ ಪಾಪ ಸಿದರಾಮ್ಯನ ಕೆಳ ಕೆಲ್ಸಬಿಟ್ರಲ್ನ
ಹ ಬಯ್ಯಾಗಿಲ್ಲ ಈಕ ಬಿಡು ಆದ್ರೆ ಆಕ್ಚುಲಿ ಯಾಕ ಕೇಳ ಅದ್ದೇ ಈ ರಾಮನಗರ ಇಸು ಹಾಕಿದೆ ಎಲ್ಲಾ
ಹಾ
ನನ್ಗೆ ಯಾಕ ನಿಜ ನ ಸೀರಸ್ ಆಗ ನ ಮನ್ಸಿಂದ ಡಿ ಕೆ ಶಿವಕುಮಾರ್ ಸರಾಮಗ ಒಪ್ಕಳಕ್ ಆಗಲ್ಲ
ಹೌ ಅಂದ್ರರು ಒಳ್ಳೇದಲ್ಲನ ಇ್ು
ಹ್ಮ ಯಾಗಿಿರುವೋ ಯಾಗಿ ಆಗಿದ್್ರೇಗ ಎಷ್ಟೊಂದು ಒಳ ಸಂಚ ಹೊಳ ರಾಜಕಾರಣಗಳ ಎಲ್ಲೇ ಹೆಂಗಿದೆ ಗೊತ್ತೆ
ಹ್ಮ್ ಅಲ್ಲ ಮಲ್ ಟೀಿಕ ಏನ ಬಂದ್ಬಿಟ್ರ ಅವನ್ ಏನ್ ಏನ್ ಮಾಡ್ತಾನ ಅನ್ನೋದ ಹೇಳಕ್ಕಾಗಲ್ಲ ಅವ್ನು ಸಿದ್ದರಾಮಯ್ಯರ ಬಡವರು ಒಬ್ಬರು ಅಂದ್ಬಿಟ್ಟ ಎಲ್ಲನ ಯೋ ಇಷ್ಟ ಮಾಡ್ತಾನೆ ಅವನು ಅಂಗಲ್ವಲ
ಈಗೇ ನೋಡ ನನ್ಗ ಅದೇ ಇಷ್ಟ ಆಯತಿಲ್ಲ ಈ ರಾಮನಗರ್ ಬಿಡ್ದಿ ಏನ ಮಾಡ್ಬೇಕು ಅನ್್ಬಿಟ್ಟು ದುಡ್ಡು ಇದ್ ಮಾಡ್ತವನಲ್ಲ
ಹ್ಮ್
ಹಾ ಜನಗಳ ರೈತರಿರಿಗೆಲ್ಲ
ಹ್ಮ್ ಹ್ಮ
ಅದ ಒಂಥರ ಹಂಗ ಯಾ ಮನ್ಸೀಗ ಒಪ್ಪ್ತಿಲ್ಲ
ಹ್ಮ್ ಏನು ಮಾಡಕ್ಕಗಲ್ಲ
ಹ್ಮ
ಆದ್ರೂ ಡಿ ಕೆ ಸಿ ಎಂ ಆಗ್ಬೇಕು ಅಂತೇನು ಹೊಸಿ ವರ್ಷದಿಂದ ಕಾಯ್ಕೊಂಡವ್ನ ಅವನವೇ ಅಲ್ವಾ
ಹೌದು ನಂಗ ಯಾಕೆ ಮನಸ್ಪೂರ್ತಿ
ಹ್ಮ್ ಏನು ಮಾಡಕಲ್ಲ ಪಾಲಿಟಿಕ್ಸ್ ಅಷ್ಟೇ ಇವ ಮಗನ ಡಿಸಿ ಕೊಡ್ತಾರೆ ಅನ್ಸ ಅದಕ ನೋಡ್ತಾ ಮೇ ಬಿ
ಸಿದ್ರಾಮಯ್ಯ
ಹ ಅಲ್ಲಾಮಲ್ಲ ಅಪ್ಪಟ್ಟಿ ಹ ಅಲ್ಲ ಶಾಂಗ್ ಆಗಿರ ಸಿಕ್ತ ಸಿದ್ರಾಮಯ್ಯನೆ ಹಿಂಗ್ ಬಿಲ್ಸ್ತಾನೆ ಅಂದ್ರೆ ಅಮ್ಮ ಅಲ್ಲ ಸಿದ್ದರಾಮ್ಯ ಎಂತ
ಏನೇನ ಇರ್ತದ ಪೊಲಿಟಿಕ್ ತಲವು
ಹ್ಮ್
ಪ್ರಮಾಣ ವಚನ ಯಾವತ್ ಅದ್ ಇಪ್ಪತ್ತೊಂಬತ್ಗ್ ಅಂತಿದ್ರಲ.
ಇವತ್ತೇಲ್ಲ ನೋಡಿದ್ರೆ
ಹ್ಮ್
ಹ್ಮ್ ಹತ್ತುವರೆಗ
ಸುಮ್ಮನೆ ಹೇಳ್ತಿದ್ರಪ್ಪ
ಹ್ಮ್
ಯಾರ್ದೋ ಮೆಸೇಜ್
ಯಾಕೊ ವಾಯ್ಸ್ ಕಟ್ಟಾಯ್ತಿದ್ದು
ಬಾತ್ ರೂಮೆಲ್ಲ ಉಜ್ಜಿರ್ಬೆಕ್
ಹ್ಮ
ಅವ್ರ್ ಹೋಬೇಕು
ಒಳ್ಳೇದು
ಅದೇ ನೋಡಮ್ಮ ಈ ವಾರ ರಜಾ ಸೋಮಾರ ರಜಾ ಹಾಕ್ಬಕ್ ಅನ್ ಕಂಡಿನಿ.
ಹೌದು
ಈ ರಜಾ ಹಾಕುದ್ರೆ ಹ್ಮ ನೆಕ್ಸ್ಟ್ ಹೊಟೆ ನೆಕ್ಸ್ಟ್ ಹದ್ನೈದಕ್ ಹೋಗದ್ ಫಿಕ್ಸ್ ಹದ್ಮೂರ್ಕ ಇಲ್ಲ ಹನ್ನೆರಡಕ್ ಹೋಗದ್ ಫಿಕ್ಸ್.
ಹ್ಮ್ ಹೌದೌದು
ನೀವ ರಜಾಕೂರ್ ಎನ್ ಮಾಡ್ಬೇಕ್ ನೋಡ್ಬೇ
ಹ್ಮ ಅಲ್ವಾ
ಹೌದು
ಮತ್ತೆ ಇನ್ನೇನ್ ಸಮಾಚಾರ ಯಾಕ್ ಸದ್ ಸಡ ನಾನು ಆರ ಕೊಡ್ತಾನಂತ ಅನ್ಕಂಡೆ ಇರ್ಲಿಲ್ಲ. ಡಿ ಕೇ ಸಿ ಗ್ ಕೊಡ್ಬಾರ್ ಬೇರೆ ಯಾರ್ಗಾರು ಕೊಟ್ಕಲಿ.
ಜೇನ್ ಬಿಡದ ಗುರು ಹ ಅದ್ಕು ಅದ್ಕ ಗುರು ಅವನೊಂತರ ಬಂಡೆ ಅಂತ ಅನ್ನೋದು.
ಬಂಡೇರ ಏನಾರಾಗ್ಲಿ ಅಲ್ಲ ಓಯ್ ಅಲ್ ಬೋ ಬೋಯ್ತಾರಲ್ಲ ಗೊತ್ತ ಜನಗಳು ಅವ್ನು ಹೋದ್ರ ಯಾವ ಬಂಡೆ ಗುರು ಇವ್ನು ಮನ್ಸೂಂಗ ಅಧಿ ಕಾರ ಅದೆಲ್ಲ ಶಾಸ್ವತ ಅಲ್ಲ ಬಟ್ ಜನಗಳ ನವಸ್ಬಿಟ್ಟು ನೀ ಏನೋ ಒಂದ್ ಹೆಸರು ತಕತಿದಿಯಾ ನೋಡು ಅದ್ ಯಾವತ್ತು ಹೋಬ ಒಬ್ಬರ್ ಹೀರೋ ಅನ್ಸ್ಬೋದು. ನೀನ್ ಹಿಂದೆ ಸಾವಿರ ಜನ ಬೋಯ್ಕತ್ರಲ್ಲ ಗೊತ್ತಾ ಅದ ಯಾವತ್ತು ರಿಯಲ್ ಫ್ಯಾಕ್ಟರ್ ಬೈ ಅವ್ರು ಅನ್ಬೋದು ಬೆಳಕ್ ಏನ್ ಬೇಕಾರ ಮಾಡಬೋದು ಯಾರ ಏನ್ ಇಂಕ್ ಅಂದ್ರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಜೀವನ ಏನ್ ಸಂಪಾದನೆ ಮಾಡ್ತ ಬಿಟ್ಟ ಗೊತ್ತಿಲ್ಲ ಬಟ್ ಅವ್ರ ನಾನು ನಾನ್ ಡೈರಿ ನೋಡ್ತಿರ್ ನ್ಯೂಸ್ ಗಳ್ ಯಾವ್ಯಾವ್ತರ ಬೋತಾರೆ ಗೊತ್ತ ಅವ್ನ್ ಗೆ ಡಿ ಕೇ ಶಿವಕುಮಾರ್ಗೆ. ಇಲ್ಲೇ ಮಣ್ಣಕ್ ಊತ್ ಬಿಡ್ತೀನಿ ಅವ ಎ ಇಲ್ಲೇ ಮುಣ್ಲಾಕ್ ಹೂತ್ ಬಿಡ್ತೀನಿ ಇಲ್ ಬಂದ್ರ ಅಂತ ಅಂದಾರ ಅವ್ನ.
ಹ್ಮ್ ಬಿಡ್ದಿಲ್ಲೆಲ್ಲ ಹಂಗೆ ಅಂತ ಬೈತಾರಲ್
ಆ ಮುದುಕಿ ಒಬ್ಬ ಮುದುಕಿಯಳ ಹೂವ. ಹ ಮುದುಕೀ ಶೇರ್ ಮಾಡ್ತಿನ್ ತಡಿ ಸಿಕ್ಕುದ್ರೆ.
ಬಿಡು
ಅವ ಯಾ ತರ ಬೋದಾಳ ಗೊತ್ತೇನು
ಹ್ಮ್ ಆದ್ರು ಅವ್ನ್ ಮನ್ಸ್ ಗೆ ಅಧಿಕಾರ ಅನ್ನೋ ದೀಿಸಿಯಾ
ಬರ್ಲ ಬಟ್ ಜನ ಈ ಕಾರಾರ್ ಕಾರ್ಪೋರೇಟ್ ಮಾಡ್ತಾರ ಓಕೆ ಬಟ್ ಅವರು ಮಾಡ್ಲಿರು ಬೇರೆ ಜಾಗದಲ್ಲಿಾರ ಬೇಕ ಬೇರೆ ಜಾಗದಲ್ಲಿ ಈಗ ಬೆಳೆ ಬೆಳೀತಿರ ಜಾಗದಲ್ಲಿ ಅದೇ ಅದೇ ಇದ ಜಾಗದಲ್ಲಿ ಎಲ್ಲಾ ಸುಮ್ನೆ ಯಾಕೆ
ಹ್ಮ್
ಹಾ
ಹ್ಮ್ ಹೌದು
ಸುಮ್ಮ್ನೆ ಅ ಒಂತರ ಇದು ಅದೊಂಥರ ಅನ್ಸ್ಯಾಟಿಸ್ಫ್ಯಾಕ್ಷನ್
ಹೌದುು
ಜನಗಳು ಆ ಹ ನಮಗಥರ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಾವಂದ ಬಓೋದಿರ ಬೊಗಳ ಕೋಲ್ತ್ಕಂದ್ರ ಹಾ ಅವನ ಏನ ಅವ್ನೇಂತ ಹೋದ ಏನ್ ಏನ್ ಮಾಡಬೋುದು ಹೋದ್ರ ಕಲ್ಲಲ್ೋಡಿಬಹುದು ಅದುೋಡಿಬೋುದು ಇದದುೋಡಿಬೋುದು ಅಂತ
ಹಾ
ಬಟ್ ನೀನ್ ಹೆಂಗ್ ಆಡಳಿತ ಮಾಡ್ದ ಅನ್ನದ್ ಮ್ಯಾಟ್ರ ಆಗೋಯ್ತ ನೈಟ ಬಿಟ್ಟ ಈ ಏನೇ ಮಾಡ್ಲಿ ಏನೇಜ್ ಮಾಡೋ ಜನಗಳಗೋಸ್ ಸ್ ಅದಂತೂ ಇಡೈರೆಕ್ಟ್ ಜನಗಳಿೋಸ್ರ್ತಿರದಲ್ಲ ಎಲ್ಲಾ ರಿಯಲ್ ಎಸ್ಟೇಟು ಎಲ್ಲ ದುಡ್ಡು ಈಗ ಒಂಬತ್ತು ಸಾವಿರ ಎಕ್ರ ಅದೆಷ್ಟಟ್ ಎ ಸಾವಿರ ಕೋಟಿ ಅಂತ ಅಂದ್ರೆ ಹಾ
ಹಾ
ಪ್ರಾಫಿಟ್ ಇರುತ್ತೆ ಅವನ್ಗ ಬಟ್ ಆ ಪ್ರಾಫಿಟ್ ತೊಂಡು ಜನಕ್ಕೆ ಏನ್ ಮಾಡ ವ
ಹ್ಮ್ ಹ್ಮ್ ಹ
ಕಟ್ ಮಾಡ್ ಕಟ್ ಮಾಡೋನಾ.